ಹಲ
ಹೌ
ಹಾ ಏಮ್ಮ ಆರಾಮ್ರೀ
ಹಾ ಆರಾಮ್ೇ ರೀ ನೀವ ಆರಾಮ್ೇ
ನಾರನೂರ್ ಮತ್ತೆ ಊಟ
ನಿಮ್ದ್ರೀ
ಊಡತೋಡ್ರಿ ಮತ್ಾಚಾರ ಇತ್ತಿನ ಮಾಡಿದ್ರಿ ಇವತ್ತು ಎಲ್ಲಾ ಹೊಲ್ದಾಗ ವ್ಯವಸಾಯ
ಇವತೊಲ್ಾಗ ಮುಂಜಳೆ ಯಾಕಳ ಒ್ದವ್ರಿ ಯಕಳ ಕಟ್ಸ್ಕೊಂಡ ಬಂದೇವ್ರಿ ಕಟ್ಟಸ್್ಕೊ ಬಂದ ಕಟ್ಟಸ್್ಕೊಂಬಂದ ಊರಾಕ್ ಹೋಗ್ಯವ್ರಿ ಕಾರುನಕರಿ ಹಾರದೇವ್ರಿ
ಕಾರ ಕಲ್ ಮಾಡಿದ್ರ ಇವತ್ತು ಇದು ಪ್ರವಾಸಕ್ಕೆಲ್ ಹೋಗದಿತ್ರಿ ಪ್ರವಾಸಕ್ಕೆಲ್ರಿ ಹೋಗದಿತ್ತೇನ್ರಿ ನಿಮ್ಗ
ಪ್ರವಾಸ್ ಕಾಲ್ ಮಟ್ಟಿಗೆ ಹೋಗ್ಬೇಕಕ್ ನಡರಿ
ಹಾಲ್ ಮಾಟಿರಿೀ ಎಷ್ಟ ಮ ಎಷ್ಟ್ ದಿನಾರ ಹೋಗ್ತ ಎಷ್ಟ್ ದಿನ ಹೋಗುದ್ರಿ
ಒಂದ್ ನಾಲ್ಕೈಐ್ ದಿನ ಹೋಗ್ಬೇಕಕ್ ಮಾಡ್ಯವ್ರಿ ನೀವ್ ಬರ್ ಖರ್ಚ ಒಂದ ಐದ್ ಸಾವಿರ ಇತ್ನ ಆಗ್ಬೋದ್ರಿ
ಯ್ ಸರಿ ಏನ್ ಟ್ರಾವೆಲ್ಸ್ ಏನ್ ಟ್ರೈನಿಗೆ ಹೋಗೋದ ಮಾಡಿದ್ರಿ
ಅದೇ ಟ್ರೈನ್ ಹೋಗಬೇಕು ಮಾಡುವ
ಅದ ಪ್ರವಾಸ ಅಂದ್ರೆ ಈ ಕಡೆ ಹೋಗ್ ನಡ್ರಿ ಈ ಕಡೆ ಯಾವ ರೀ ದಾಂಡೇಲಿ ಸಿರ್ಸಿ ಗೋವಾ
ಉಂಟಾ ಬಜೆಟ್ ನಮ್ಗ ನನ್ಕೆ ಆಬಕ್ಲ್ರಿ
ಹೌದ್ರಿ ಇಲ್ಲಿಕ್ಕಂದ್ರೆ ಶ್ರೀಶಾಲಮ್ಮ ಈ ಕಡೆ ಜಗನ್ನಾಥ ಜೊತೆಂಗ ನೋಡ ಹೋಗನ್ರಿ ಮತ್ತ
ಹೌದ್ರೀ ಆ ಕಡೆಿಗೆ ಹೋಗಬಕ್ ಆಚೆ ಐತ್್ರರಿ
ಮತ್ ನಡದತ್ರಿ ಆ ಕಡೆ ಹೋಗಿದ್ರರು ಮತ್ ಅದೆಲ್ಲಾ ಬೇೇಶ್ ಹಾಕಿದಿ ಮತ್ತೆ ಆಲಮಟ್ಟ ಅಂದ್ರೆ ಇಲ್ಲಿ ಎಷ್ಟು ಎಷ್ಟ ದಿನ ಆಕಿಲ್ಮಟ್ ಎಷ್ಟ ಅದ್ರ ಪ್ೇಸ್ ಏ್ರರು ಆಲ್ಮಳ
ಅಲ್ಮಟ್ಟಿ ಒಳಗ ಅದ್ರೊಳ ವಾಟರ್ ಪಾರ್ಕ್ ಇದು ನೀರ್ ಪ ಪಾರ್ಕ್ ಒಂದೈತ್ರಿ ಮತ್ತೆ ಗಾರ್ ಇದನ್ರಿ ಉರ್ಲ್ಲಿಲ್ಲ ಏನ ಗಾರ್ಡನ್ ಗಾರ್ಡನ್ತ್ರಿ
ಗಾರ್ಡನ್ ನೀರು ಪಾರ್ಕ್
ಮತ್ತತ್ ಹಂಗೆ ಅ ದಾಟಿ ಮುಂದ್ ಹಂಗೆ ಒಂದು ಯಾವ ಮುಂದೆ ಯದ ಅವ್ರ ಹಮಂತರು ಗುಡಿ ಯಾವ್ದ ಊರ ಐತಲ್ದು
ಇದು ಎಲ್ಗೂರ್ ಹನುಮ
ಹಾ ಎ ಎಲ್ಗೂರ್ ಹನುಮಪ್ಪ ಅಲ್ಲಿ ಅಲ್ಲಿ ಅಷ್ಟು ಹೋಗಬಕ್ ರೀ
ಹಾ ಹ್ಮ್ ಹ ಎಲಗೂರಿ ಇಲ್ಲಿಂತೆ ಎಷ್ಟ್ ಕಿಲೋಮೀಟ್ರ ಇದ್ರ ಊರ್ಲಿ ನಿಮ ಊರ್ಲಿಂತ ಎಷ್ಟ್ ಕಿಲೋಮೀಟರ್
ಒನ ನಲವೈಐ ಕಲೋಮೀಟರ್ ಆಬುದದ ಇ ಅ
ಹಓ್ ಹ್ ಹ್ಮ್ ಅಂದ್ರೆ ಆಜು ಬಾಜು ನೋಡ್ಕೊಂಡ್ ಬರ್ತರಿ ಅಂದಂಗ ಆಯ್ತ್ರಿ ಊರ್ಗಳು ಇದು ಅಂಜನಾದ್ರ ಎಷ್ಟ್ ಕಿಲೋಮೀಡ್ರ ಆಗ್ತಿದ್ರಿ ಇಲ್ಲಿಲಿಂತ
ಅಂಜನಾದ್ರರಿ ಒಂದ್ ಮುನ್ನೂರು ಮುನ್ನೂರ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದ್ರಿ
ತೂ ಇಪ್ಪತ್ತು ಕಿಲೋಮೀಟರು
ಈಗ ಹೋಗಬಕ್ ಮನ್ಯರಿಗ ಈಗ ರೋಕ್ ಬಂದಾವ್ರಿ ಇವನ್ತಿ ರಾಕ್ ಬಂದಾವ್ರೀ
ಹೌದ್ರಿ
ನಗ ವಾಪರ ೈತ್ರಿ ಬರ್ಬಟ್ರಿ ಅಮಗೆ
ಹ ಸರಿ ಇ ಅಂತರು ಹೋಗ್ಬತ್ ಮಾಡ್ಯ್ರ ಏನ್ರಿ ಹಂಗ ಆದ್ರ
ಇದನಾದ್ರೆ ಏನ ಈಗ ಆಲ್ಮಟ್ಟಿಗೆ ಹೋಗಿ ಹಂಗ ಯಲ್ಗುರ್ಕ ಹೋಗಿ ಮುಂದ ಈಗ ಮತ್ ಈಗ ಮತ್ತ ಎಕ್ಸ್ಟ್ ಬರ್ತಲ್ರಿ ಅವಾಗ ಬಂದ್ಮ್ಯಾಗ ಸರ್ಸಲ್ಲಮ್ಮ ಹಿಗೆಲ್ಲ ಹೋಗ್ಕ್ ಮಾಡ್ಯರಿ
ನಡ ಚಲೋ ನಡದತ್ರಿ ಕಡೆ ಹಾ ಹಾ ಚಲೋ್ರೀ ಆ ಕಡೆ ಹೋಗೋುದು ಮತ್ತ ಈಗ ಹೊಲ್ದಾಗ ಏನಕರಿ ಈಗ
ಹಾಗ ದ್ರಾಕ್ಷಿ ಐತ್ರಿ ನಮ್ದ ದ್ರಾಕ್ಷಿ ಒಂದು ಹ ಕೆರೆ ದ್ರಾಕ್ಷಿ ಐತ್ರಿ
ದ್ರಾಕ್ಷಿ ಮತ್ತೆ ಕಡೆ ತೊಗರಿ ಉಳ್ಳಾಗಡ್ಡಿ ಶೇಂಗಾ ಹೌದ್ರಿ ಇದೇನ್ ಮತ್ತೆ
ಉಳ್ಳಾಗಡ್ಡಿ ಒಂದು ಹದಿನೈದು ಎಕರೆ ಹಾಕ್ತೀವಿ ರೀ
ಟ್ರ್ಯಾಕ್ಟರ್ ಎಸ್ ಅದಾವರಿ ನಿಮವು ವ್ಯವಸಾಯ ಮಾಡಕ್ ಎಮ್ಮೆ ಆಕಳ ಕೆಂಗಲ್ ಹೈನಾ
ಹಾ ಇನ್ನೂ ಇತ್ತು ಅದಕ್ಕೆ ಟ್ರ್ಯಾಕ್ಟರ್ ಒಂದು ಮೂರು ಅದಾವ ರೀ ಐನಾ ಒಂದ್ ಮೂರ್ ಎಮ್ಮಿ ಅದಾವ್ರಿ ಒಂದ್ ಆಕಳ ಐತ್ರಿ ಹಾಲ್ ವೈಯಾಕ್ ಇಲ್ಲೆ ಒಬ್ಬರು ತ್ವಾಟಕ್ ತ್ವಾಟಕ್ ಬರ್ತಾರ ರಿ ಮುಂಜೆಲ್ ಒಬ್ರು ಬರ್ತಾರೀ ಸಂಜೀಕ್ ಒಬ್ರು ಬರ್ತಾರ ರಿ ಒಂದಿಸು ಮಂದಿ ಮನಿಗ್ ಹೋಗಿ ಹಾಕ್ತೇವ್ರೀ
ತ್ವಾಟದಾಗ ನೀವು ವನ ವನ್ ಬೇಸಾಯ ಏನ್ ಇದು
ಹೇ ನೀರಾವರಿ ಐತ್ರಿ ನಮ್ದು ನೀರಾವರಿ ಐತ್ರಿ ನಮ್ದು ನೀರಾವರಿ ಐತ್ರಿ
ಹ್ಮ್ ಅಂದ್ರ ಅಂದ್ರ ಅಂದ್ರ ನಾವು ದ್ರಾಕ್ಷಿ ಹಾಕ್ಬೇಕಂತ ಮಾಡ್ದೇವ್ರಿ
ಹಾಕ್ರಲ್ರಿ ಚಲೋ ಐತ್ರಿ ಅದೇಲ್ಲ ಅದು ಲಾಭ ಐತ್ರಿ ಅದ್ನು
ಲಾಭ ಐತ್ರಿ ಫಸ್ಟ್ಗೆ ಖರ್ಚು ಎಷ್ಟಾಗತೈತಿ ರಿ ದ್ರಾಕ್ಷಿಲೀ
ಖರ್ಚ ಖರ್ಚನ್ನಕ ಏನ್ರಿ ಒಂದ್ ಎಕ್ರೆ ಹೌದ್ರಿ ನೀವ್ ಹಾಕ್ಬ ಒಂದ್ ಎಕ್ರೆ ಖರ್ಚ ಮಿನಿಮಮ್ ಅಂದ್ರ ಒಂದ ಐದು ಲಕ್ಷ ರೂಪಾಯ ತನ ಬರ್ತೈತ್ರಿ ಅದು
ಐದು ಲಕ್ಷ ಅದಕ್ಕ ಏನೇನ್ ಮಾಡಬೇಕ್ರಿ ಅದಕ್ಕ
ಫಸ್ಟಿಗೆ ದ್ರಾಕ್ಷಿಲ್ಲಲ್ಲಿ ಹೊಡಿಬೇಕ್ರಿ ಗಳಿ ಹೊಡಿಸಬೇಕ್ರಿ ಗಳಿ ಹೊಡಿಸಿ ಅದ ಒಳಗ ಅಗಿ ಹಚ್ಬೇಕ್ರಿ ಅಗಿ ಹಚ್ಚಿ ಮುಂದೊಂದ ಆರು ತಿಂಗಳಿಗೆ ಆರ್ ತಿಂಗಳ ತಿಂಗ್ಳ ಬಿಟ್ಟು ಚಾರ್ನಿ ಮಾಡ್ಬೇಕ್ರಿ
ಹೌದು ಹೌದ್ರೀ ಅದು ಕಡ್ಡಾಯ ಕಡ್ಡಾಯವಾಗಿ ಚಾರ್ನಿ ಮಾಡ್ಲೇಬೇಕೇನ್ರೀ
ಹಾ ಕಡ್ಡಾಯವಾಗಿ ಚಾರ್ನಿ ಮಾಡ್ಲೇಬೇಕ್ರೀ ಮುಂದದು ಆದ್ಮ್ಯಾಗ ಹ ಚಿಕ್ಕನ್ ಕಟ್ಟಬೇಕರಿ ಚಿಕ್ಕನ್ ಕಟ್ಟಬೇಕು ಅದು ಕಡ್ಡಿ ಬಾಟಾ ಮಾಡೋದು
ಇವು ದ್ರಾಕ್ಷಿ ಫಸ್ಟ್ ಇಯರ್ ಹಾಕಿದ್ ಹೊಳಕ್ ಎಷ್ಟ್ ಇಯರ್ ಆದ್ ಹೊಳಕ್ ಬರ್ತಾವ್ರೀ ಅವು
ಅವು ಫಸ್ಟ್ ಇಯರ್ ಆದ್ಮ್ಯಾಗ ಥರ್ಡ್ ಇಯರ್ ಗೆ ಬರ್ತಾವ ನೋಡ್ರಿ ಅವು
ಎರಡ್ ವರ್ಷ ಆದ್ಮೇಲೆ ಬರ್ತಾವೇನ್ರಿ ಅವು
ವರ್ಷ ಆದ್ಮೇಲೆ ಬರ್ತೆತ್ರಿ
ಹ ಅಂದ್ರೆ ಮುಂದ್ ಈಗ ಲಾಭ ಎಷ್ಟ ಐತೈತ್ರಿ ಅದೂರ್ಲಿಂತ ದ್ರಾಕ್ಷಿ ಹಾಕ್ತೀವ್ರೀಗ ಯಾವ ಒಂದ್ ವರ್ಷ ಹಾಕಿದೇವ್ರೀ ಮೂರ್ರ್ ಮೂರ್ನೇ ವರ್ಷ ಬರೋತ್ರಿ ಪೀಕ್
ಹ್ಮ್ ಅದು ಹಂಗಲ್ ರೀ ಅದು ನಾವು ಸರಿಯಾಗಿ ಮೈಂಟೆನೆನ್ಸ್ ಮಾಡಿದ್ರ ಸರಿಯಾಗಿ ಮೈಂಟೆನೆನ್ಸ್ ಮಾಡಿದ್ರ ಚಲೋ ಪೀಕ್ ಹಾ ಬರ್ತಿ
ಚಲೋ ಅಂದ್ರ ಒಂದ ಎರಡ್ ಲಕ್ಷ ನಷ್ಟಕ್ಕೆ ಒಂದ್ ಮೂ ಒಂದ್ ಲಕ್ಷ ಲಾಭ ಆಕ್ಕತೇನ್ರಿ
ಆಕತರ್ಲ್ಲ
ಹಾ ಹಾ ಹಾ ಇವು ಮತ್ತೆ ಇವು ತಗೋರಿ ಕಬ್ಬ ಇವಂಗ ನಡದ ಕರೆ ಲಾಭ
ತೊಗರಿ ಕಬ್ಬ ಅದನು ಲಾಭ ಆಕ್ಕತಿಲ್ಲ ಅದನು ರಿ
ಹಾಂಗ್ ಇದು ಆಗಲೇನ್ರಿ ಇದು ಅಗಡಿ ನಿಮ್ ಕಡೆ ಜಾಗ ಸಿಗ್ಕ್ತಾವ ಏನ್ರೀ ಹೊಲಾ ತೋಗಬೇಕು ಮಾಡೆವರೀ
ಸಿಗತಾವಲ್ರಿ ಒಂದ್ ಎಕರೆ ಇಪ್ಪತ್ತೈದ್ ಲಕ್ಷ ತನ ಸಿಗತೈತ್ರಿ
ಇಪ್ಪತ್ತೈದ ರೀ ಕಡಿಮೆ ಆಗಲ್ ಏನ್ರೀ
ಕಮ್ಮಿ ಆಯ್ತ್ ರಿ ಇಲ್ಲಿ ಇಟಾ ರೊಕ್ಕ ಇಲ್ಲಿ ಬಡ್ದಾಡ್ತಾರ ನಾ ತಗೋತಿನ ನೀ ತಗೋತಿನ್ ಅಂತ ನೀವೇನು ತಗೊಳ್ಳೋದು ಇತ್ ಅಂದ್ರ ನೀವು ತಗೊಳ್ಳೋದು ಇತ್ತು ಅಂದ್ರ ಒಂದ್ ಎಕರೆ ಕ್ಕಾ ಮೂವತ್ತು ಲಕ್ಷ ರೂಪಾಯಿದ್ದು ಲೆಕ್ಕಾ ಇಟ್ಕೊಂಡ ರೊಕ್ಕ ತಗೊಂಡ್ ಬರ್ಬೇಕು ರೀ ನೀವು
ಹೆಂಗ ಸ್ಕ್ವೆೇರ್ ಫೀಟ್ ನಡದಾವರಿ ಆಕಡೆ
ಸ್ಕ್ವೇರ್ ಫೀಟ್ ಅಳಿಯದು ನಮಗ ಏನ್ ಮಾಹಿತಿ ಇಲ್ರಿ ಎಕರೆ ಅಟ್ಟ ಮಾಹಿತಿ ರಿ
ಎಕರೆಕ್ ಇಪ್ಪತ್ತೈದು ಲಕ್ಷ ನೋಡ್ರಿ ಒಂದ್ ಐದ್ ಎಕ್ರೆ ತೋ ಬೇಕ ಮಾಡಿವ್ರೀ
ಆಯ್ತಾಯ್ತ ಅವ್ರ ಮಲ್ಲ ಅವ ನಮ್ಮ ಹೊಲ ನೆ ಕೇಳ್ತರಿ
ಹೌದ್ರಿ ಅದೇ ಒನ್ ಬೇಸ ಅದ ಒನ್ ಬೇಸ ಅದ ಒ ತ ಆಡ್ದಾವ್ರಿ
ದಾವ್ರೀ ಒನ್ ಬಸನ್ ಅದಾವ್ರೀ ಅದು ತರದ್ರೆ
ನಮ್ಗ ನೀರಾವರಿ ಬೇಕಾಗಿತ್ರಿ ಒಂದ್ಐದ ಎಕ್ರ ಐ್ ಎಕ್ರ ಒಮ್ಮೆ ಸಿಗತಿ ನ ಕಡೆ ಬೇ ಬೇಸ ಬ ಬಿಡದಾವ್ರೀ
ಸಿಗ್ಬೋದ್ರಿ ಇ್ರ ನೋಡನ್ರಿ ಇ ಮಕ್ಲ್ ಒಬ್ಬರದ್ರೀ ನನ್ ಗಂಟ ಅಪ್ಪ ಟ್ಟೀ ಅವ್ರ ಎಲ್ಲಾ ಮಾರ್ತಿಂದ ರೀ ಅವ್ರ ದ
ಹೌದ್ರಿ ಅದೇ ರೀ ಕಡಿಮಾಗಲ್ಲ ನೀನ್್ರ ಹಂಗಿದ್ರ
ಕ್ರಿ ಅವ್ರ ಜೊತೆ ಮಾತಾಡ್ ನಂತರಿ ಅವ್ರ ಜೊತೆ ಮಾತಾಡ್ತನತ್ ನೇ ಅವ್ರ ಮಗ ನಂದ ದೋಸ್ತ್ನ್ೀ ಅವ್ನಿಗೆ ೆಕ್ಕೆ ಹೊಳ್ಕೊಂಡೆ ಮತ್ತೆ ನಾಳೆ ಮಾತಾಡ್ತೀ ನಿಮ್ ಕೂಡ
ಆ ಅದ ರೀ ಒ ಸ್ವಲ್ಪ ಭಾಳ ಆಗ್ತಿತ್ತ ಕೇಳ್ಕೊಂಡು ಹೇಳಿದ ಅರ
ನಂಬರ್ ಐತ್ರಿ ನಂಬರ್ ಈಗ ಎಲ್ಲಾ ಹೇಳಕ್ ಬರಲ್ರಿ ಅವ್ರ ಈ ಕೇಳ್ಕೊತನ್ರಿ ಮೊದ್ಲ
ಆಯ್ತು ಅದೇ ಅದು ಪಫಸ್ಟ್ಿಗೆ ನಾವು ನಮ್ದ ನಮ್ದ ನಮ್ದರು ವಿಜಯಪುರ
ಜೀಪುರ್ ಡಿಸ್ಟ್ರಿಕ್ ಇದು ವಿಲೇಜ್ ಆದದ್ರೀ
ಜಿಲ್ಲೆಯ ರ ಜಿಲ್ಲೆಯ ರೇ
ವಿಜಯಪುರ್ ಯದ್ದದು ವಿಲೇಜ್ ವಿಲೇಜ್ ಯಾವದ್ರೀ
ನಾ್ ವಿಜಯಪುರಳಗೆ ಇಲ್ಲಿಯೀ ವಿಜಯ ಇಲ್ರಿ ನಾವು ವಿಜಾು ನಾ್ ವಿಜಯಾಪುರ್ದವ್ರಿನ್ ನಾ್ ಪ್ರಾಪರ್ ವಿಜಾಪುರ
ಹೌದ ರೀ ಹಾ ಹಾ ಇನ್ನು ನಮ್ದು ಸವನಳ ಇಲ್ಲಿ ವಿಜಾಪುರ್ ಅಂದ ಒಂದ ಇಪ್ಪತ್ತು ಕಿಲೋಮೀಟರ್ ಐತ್ರಿ
ಹ್ಮ್ ಹ್ಮ್ ಹ್ಮ್ ಓ ಇದು ಸ ಸವನಹಳ್ಳಿ ರರಿ ಹಓ ಗೊತ್ತೈತಿ ಹೇಳ್ರಿ ಯಕಡೆ ಬರ್ತಿದೇವ್ರಿ ಅವಾಗ ಮೊದಲ್ ಬರ್ತಿದೇವ್ರೀ ಸೊನ್ನಳಿಗೆ
ಹ ಮತ್ತ ಈ ಕಡಿ ಕಡೆ ಆಗ್ಬಿಟ್ರಿ ಮತ್ತ
ಮೊದಲೆಲ್ಲ ಹ ಪರಿಚಯ ಹುಡುಗರಲ್ಲಿ ಒ ಮ್ ನೋಡ ದೊಡ್ಡ ಮಲಕ ಮ ಂಗುಡಿ
ಹಾ ಆಯ್ತ ಐತ್ಲ್ರಿ ನ ಅದ ಹಾ ಮನಿ ಬಾಜೂುನ್ ಐತ್ರಿ ಅದ್ ನೋರಿ
ಹೌದೇಏನ್ರೀ ಫಸ್ಟ್ನವ್ರ ಜಾತ್ರು ಜೋರ ಆತಿಲ್ ಒಬವರು ನಾವವು
ಹ ಆತಯ್ತ ಎಲ್ಲ ಆಟೋಪಲ್ಲಕ ಮಾಡಬೇಕ
ಹಾ ಆಡ್ಪಲ್ಕ್ಕೆ ಅವಾಗ ಅವಾಗಿದ್ದೇ ನೋಡ ಅವಾಗ ನಾವು ಮತ್ತ ಡ ಬರ್ತಿದೇವರು ಅವಾಗ ಪಶ್ನ ವರ್ಷ ಐತಂದ ಬಂದೇವ್ರು ನಾವವು
ಅಮೇಲ್
ಹಾ ಮತ್ ಇವ್ರು ಇವ್ರ ಮ್ಲ್ರಿ ಈ ಸಲ ಇವ ವರ್ಷ ಮಲ್ ಚಾತ್ರಿ ಇವ್ ಉಜ್ಜಯನ ಮಹಕಾಲ್ದಿಂದ ಲ್ರರಿ ಜಗದ್ಗುರುಗಳು
ಹಾ ಅದು ಹೊನ್ನಗ ನಳಿ ಆಐರಿ ಹೊನ್ನಗ ನಳ್ಳಿ
ಅದು ನಿಮ್ಮೂರಲ್ಲಿ ಹೊಿ ಹೊನಹಳ್ಳಿ ಬೇರೆ ಸವಳ್ಳಿ ಬೇರೆ ಅಂತ
ಹಾ ರೀ ಅದು ಬೇರೆ ಅದು ಬೇರೆ ರೀ ಎರಡು ಕೂಡ ಎರಡು ಕೂಡ ಒಂದ ನಡು ಸಾಲ ಐತ್ರಿ
ಹಾ
ಹ ಬಿಟ್ಟ ಕೂ ಬಿಟ್ರೆ ಅಡು ಹುಿ ಕೂಡ್ತಾವ್ರ ಆದ್ರ ಒರೋ್ರು ಕಡಂಗಲ್ರಿ ಅವರು ಅವರು ಬೇರೆ ಅವರು ಬೇರೆ ಅವರು ಬೇರೆ ಅವರು ಬೇರೆ ನ
ಹಾ ಹಾ ನೀ ನೀವೇನ್ ಹಡಕ್ ಮಾಡತರಿ ನೀ
ನಾವು ಮೊದ್ಲೆ ನಾವು ಇದ ಮಾಡೇ ಡಿಗ್ರಿ ಕಂಪ್ಲೀಟ್ ಡಿಗ್ರಿ ಕಂಪ್ಲೀಟ್ ಮಾಡಿ ನಮ್ಗ್ ಯಾವ್ದ್ ಜಾಬ್ ಹೋಗಕ್ ಇಷ್ಟ ಇಲ್ರರಿ
ಹಾ ಈ ಪಾರಮನೆಂಟ
ಹಾ ರೀ ಈ ಪರಮ ಆಗ್ ಬಿಟ್ಟೇ ರೀ ನಮಗಂತತ್ರು ಮತ್ತೊಬ್ಬಕ ಆಗ್ತತಿರಿ ಯಾಕಷ್ಟ
ಹ ಬರಬರ ಈ ಪಾರ್ಮಳ ಅಂದ್ರೆ ಏನ್ ಪಾ ಲಾಭ ಐತ್ರಿ ಅಗ್ರಿಕಲ್ಚರ್ ಮಾಡದ್ರ ನೀ
ಇಲ್ರಿ ನಮ್ ದೋಸ್ತ್ ಹಬ್ಬ ಅದಏನ್ರರಿ ಅವನ ಏನ್ರರಿ ಆ ಸರ್ಕಾರ ಇವರಗ್ರರಿ ದವಾಖಾನ ಹಕಂಡ್ರಿ ಅದ ರೀ ಏನ್ ಹುಚ್ಚಿ ಚೆಕ್ ಮಾಡದ್ರಿ ರಕ್ತ ಚೆಕ್ ಮಾಡದ್ರಿ
ಹಾ ಹಾ ಬ್ಲಡ್ ಟೆಸ್ಟಿಂಗ್ ಅಂತ ಏನ ಯಾವದ ಅಂತರದು ನಮಗು ಗೊತ್ತಿಲ್ರರಿ
ಚಲ ಕೂಳ ತಿ ಇವ್ ಸ್ವಲ್ಪ ವರ್ ಕೊಡ್ತಾರೆ ಅವ್ ಗಾಡಿ ಕ ಸ್ವಾತಂತ್ರ ಬ್ಯಾಡನೂರು ಬ್ಯಾಡನೂರು ಹ
ಅ ರೈತ ರೈತ ದೇಶಕ್ ಬೆನಲ್ ಹೋದನ್ರಿ ರೈತನ ತಮ್ಮ ಹಕ್ಬೇಕಲ್ರರಿ ಎಲ್ಲಾರ್ಗ ರೈತ್ ದುಡದಾಗ ಎಲ್ಲಾರ್ ತಿತ್ತರಿ
ಬಕಾರಿ ಒಂದ ಒಂದನ್ಾಕ ಹೊಲ ಐತ್ರಿ ಮಾಡಂದ್ರ ಏನ್ ನೀನ್ ಹಗತ್ತನ್ ಹೊಲ್ ಅಂತ ಅದಕ್ಕೆ ಆ ನ ಕ ಅವ ನ ಕ್ರಿಸಿ ಅವ್ರ ತಮ್ಮನೊಂದ್ಾಕ್ ನಾಕ ಎಕರೆ ಐತ್ರಿ ಅವ್ರ ತಮ್ಮ ನಾಕ ಎಕರೆ ಒಣಗ್ ಬಿಟ್ಟಿ ಕೊಡ್ತೀನ ಅಂತನ್ರಿ
ಆ ಚಲೋ ಮತ್ತೆ ಹ ಎಲ್ಲಾ ಮ್ಕೊಂಡ್ ಹೊಂದಾಣಿಕೆ ಮಡ್ಕೊಂಡ್ ಹದ್ರೆ ಬರ ಈಗ ಹೊಲ ಹೊಲಾವಕ್ು ಮೊದಲಿಗೆ
ಹೌದ ಅಮ್ಮನ ನಾಕಿಗ್ರ ಹಾಕ್ ಕೊಡ್ತೀನಿನ್ರಿ ಆಟ ನಡ್ರಿ ಇನ ಯಾಕ ಹೊಲ್ತನ್ರಿ
ಹಾ ಹಾ ಹಾ ಅಂದ್ರೆ ಬೇಸದ ಮಾಡಿದ್ರ ಎಲ್ಲಾ ಲಾಭ ಇತ್ತು ವ್ಯಚ್ಚ ಆಗ್ಲಿ
ಈಲ್ಲ ಅವಿಗೆಲ್ಲ ಹೇ ಎಲ್ಲಾ ತರ ನೀಂಗ ಮೈತಿಲ್ಪ ಮಾಡ್ತ ಏನರಿ ಆಯ್ತ ಇದೊಂದ್ಸಲ ಮಾಡ್ತ ಇದೊಂದ್ಲ ನೋಡ್ಕಿತ್ ಮಾಡನ್ರಿ
ಹಓ ಹೋ ಹ್ಮ್ ಮತ್ತೆ ಇದು ಹೆಂಗ ಹೊರದು ಚಕ್ಕ ಹಂಗ್ ಕನಲ್ರಿ
ಹಾ ಆಯ್ತ ತೋರಿ ನಮ ಟೈಮ್ ಆಯ್ತ್ ಇಡ ನೋ್ರರಿ
ಆ
ಹ್ಮ್ ಹ್ಮ್ ಹ್ಮ